ಹಲೋ
ಕಳಸ್ತತಾ.
ಹು ಕೆಳಸತ್ ಕೆಳಸತ್ ಹೇಳಿ.
ಹಲೋ ಹಾ ಕೇಳಸುತ್ತೆ.
ಊಟ ಮಾಡಿದ್ಯಾ.
ಮಾಡ್ದೆ ನೀನು.
ಆಯ್ತು.
ಏನ್ ಮಾಡ್ದೆ.
ಅನ್ನಾ ದೈ ನೀ ಮಾಡಿದಿ.
ಹು ನಾನು ಪಡ್ಡು ಚಟ್ನಿ.
ಹು ಏನ ಕೆಲ್ಸಕ್ಕ ಹೋಗಿಲ್ಲಾ.
ಹುಉ.
ಯಾವುದು ಕೆಲ್ಸಕ್ಕ ಹೋಗಿಲ್ಲಾ ಅಂದೆ.
ಇಲ್ಲಾ ಏನು ಹೋಗಿಲ್ಲಾ ನೀನು.
ಬೇರೆ ಹಾ ಏನು ಹೊಗಿಲ್ಲಾ. ಅ ಏನ್ ಮಾಡ್ತಾಇದ್ದಿ.
ನಾವು ಫ್ರೆಂಡ್ ಹೇಳಮೆ ಹೊಡೀತಾನೆ ಹ ಏನು ಹೆಂಗ ಇದುಕ ಹೆಂಗ ಕೊಟ್ಟವಿದ ಅಂತ ಹಲೋ ಮೆಷಿನ್ ಹೋಲಿತಿದ್ದೀನಿ.
ಅಲ್ವಾ
ಮಾತಾಡಬೇಕಿಲ್ಲ ಇನ್ನು ಇಲ್ಲ ಇವಾಗ ಹೊಲಿತಾಇದೆನಿ.
ನೀನುವ ಹೊಲ್ಯಾತಿಯ ಏನ ಬೇರೆರಿಗೆ ಕೂಡುವು ಹೊಲಿತಿಯ.
ನಮ್ಮವಷ್ಟೆ ಮನ್ಯಾಗ.
ಹು ಮನೆವಳಗ.
ರಜೆ ಇತ್ತಲ್ಲ
ಹು ಪ್ರಿಪೇರಾ ಎಕ್ಸಾಮ.
ಏನ್ ಪ್ರಿಪೇರ್ ನೀನು?
ಪ್ರಿಪೇರ್ ಆಗಿಲ್ಲ ಮೇಡಮ್.
ಓದ್ಬೇಕ ಇನ್ನ
ಇನ್ನ ಟೈಮ್ ಅಯ್ತಲ್ಲ ಅಂತ ಹೇಳಿ ಓದಿಲ್ಲ.
ಬೇರೆ ಗೌರಿಗೆ ಬಂದಿಲ್ಲ ಅಂತದ.
ಹೌದಾ ಕೊಟ್ಟೀನಿ ನಂಬರು ಆಡ್ ಮಾಡ್ತೀವಿ ಅಂತ ಹೇಳಾರ. ಆಕಿದ್ ವಾಟ್ಸಪ್ ನಂಬರ್ ಕೊಟ್ಟಿದ್ದೆ. ಫೋನ್ ನಂಬರ್ ಹ್ಮ
ಭೂಮಿಕಾ ಯಾಕ್ ಎಕ್ಸಿಟ್ ಆಗ ಆಕ್ನನ್ಲಾ?
ಆಕಿ ಮಾಡಲ್ಲ ಅಂತ.
ಹ್ಮ ಹಂಗಾರ ಇನ್ನೊಂದುನು ಮಾಡಕಲ್ಲೇನ?
ಹ್ಮ ನಾ ಹೋಗಿದ್ದೆ ಮೊನ್ನೆ ನಿನ್ನೆ ಹೋಗಿದ್ದೆ.
ಹೋಗಿದ್ದೆ?
ಹೋಗಿ ಆ ನಂಬರ್ ಆಡ್ ಮಾಡ್ಸಿ ಬಂದೆ.
ನಮ್ಮವೆೆಲ್ಲ?
ಹ್ಮ
ಹ್ಮ ಏನಂದ್ರು ಸರ್?
ಏನ್ ಅಂದಿಲ್ಲ ನಿಮ್ದೆಲ್ಲ ಆಯ್ತು ಆಕಿದು ನಂಗ್ ಗೊತ್ತಿಲ್ಲ ನಂಬರ್ ಏಟ್ ಅಂತ? ವಾಟ್ಸಪ್ ನಂಬರ್ ಕೊಟ್ಟಿದ್ದೆ.
ಇಷ್ ಟ ಹ ಇಷ್ಟೇ ಕಾಲ್ ಅಂತ ಲಿಮಿಟ್ ಏನಾದ್ರೆ ನಾವ್ ಎಷ್ಟು ಕಾಲ್ ಮಾತಾಡಿ ಮಾಡಿ ಮಾತಾಡ್ಬೇಕ?
ಮೂವತ್ತು
ಮೂವತ್ತು
ಹ್ಮ
ನೀನ್ ಎಷ್ಟ ಮಾಡಿಯ?
ಎರಡು
ಮುಗಿದ್ಮೇಲೆ ನೆಕ್ಸ್ಟ ನಾನ್ ಮಾಡ್ಬೋದಾ ನಿನಗೆ?
ಹ್ಮ ಅಲ್ಲ
ಹಾ
ಇದು ಹೊಲ್ ಹೊಲ ಹೊಲಕ್ ಏನ್ ಇಟ್ಟಿಲ್ಲ ನೀವು?
ಇಲ್ಲ ಸಸ್ಯ ಹಾಕಿವಿ.
ಹ್ಮ
ಇನ್ನ ಮಳೆ ಎಲ್ಲಾ ನೀರ್ ಬಂದಿಲ್ಲ.
ಹ್ಮ
ಸಸ್ಯ ಹಾಕಿ ಹ್ಮ ಹ್ಮ ಸಸಿ ಹಾಕಿವ್ ನಾಲ್ಕ ಎಕರೆಗ ಹಾಕಿ ಸಸಿ.
ಮೆನಸಿನ ಸಸಿಯ?
ಹ್ಮ ನಲ್ವತ್ತು ದಿನ ಆಗೇತ್ ಆಗ್ಲೇ ಹಾಕಿ.
ಹ್ಮ
ನೀರ್ ಇಲ್ಲ ನೋಡ್ರಿ.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
ಈ ಇಷ್ಟೊತ್ತಿಗೆ ಎಲ್ಲ ಬಿಡ್ತಿದ್ರಾ.
ಹು.
ಎಷ್ಟೊತ್ತಿಗೆಲ್ಲ ಹಚ್ಚಬುಡ್ತಿದ್ವಿ. ಇದೇ ಸರಿ ಲೇಟ್ ಆಗೇತಿ.
ಹಾ ಎಲ್ಲ ಕಡೆ ಲೇಟ್ ಆದ್ರೆ.
ಹ್ಮ್ ನೀರಿಲ್ಲ ನೀರಿಲ್ಲ.
ಹ್ಮ್. ಮಧ್ಯಾಹ್ನಕ್ ಊಟ ಮಾಡ್ಬೇಕಾ.
ಮಾಡ್ಬೇಕು. ಇವಾಗ ಮಾಡಿದ ಒಂದ ಸ್ವಲ್ಪತ್ತು ಆಯ್ತು ಮಾಡಿ ಬೆಳಗ್ಗೆ ಊಟ.
ಹ್ಮ್.
ಮಧ್ಯಾಹ್ನ ಲೇಟ್. ಹ್ದ .
ಹಾ ಬೆಳಿಗ್ಗೆ ಮಾಡಿದ್ದೆ ಐತೆ ಏನಿಲ್ಲ ಹ್ಮ ಮೂರ್ ಗಂಟೆ ಮೇಲೆ ಮಾಡ್ಬೇಕು.
ಹ್ಮ್.
ಕೆಲ್ಸಕ್ಕೆ ಹೋಗ್ತಿದ್ದೇನು ಮನೆಗಿದ್ದಿ.
ಹ್ಮ್.
ಕೆಲ್ಸಕ್ ಹೋಗ್ತಿದ್ದೇನು ಮನಗೇ ಇದಿ ಅಂದೆ.
ಎಲ್ಲಾ ಎನ್ ಕೇಲಸಿಲ್ಲ.
ನೀರ್ ಬಂದಿಲ್ಲ ಅಂದೆಲ್ಲ. ಹ್ಮ್.
ಕೆಲ್ಸ ಇಲ್ಲವೇನು ಖಾಸಿಸವೆಲ್ಲ ಆಗ್ಯಬಿಟ್ಟ ಅವಾಗ್ಲಿ.
ಹ್ಮ್.
ನೀರ್ ಬಂದ್ರೆ ಕೆಲ್ಸ್ ಬಿಸಿಲ್ ಅಷ್ಟ. ಟೊನ್ದು ಪರ್ಫೆಕ್ಟ್ ಇಲ್ಲ.
ಹ್ಞ.
ಇದೀನಿ.
ನಿ ಕಲ್ತಿಲ್ಲಾ.
ಕಲ್ತೀನಿ.
ಹ್ಮ್.
ಅಷ್ಟೊಂದು ಪರ್ಫೆಕ್ಟ್ ಇಲ್ಲ.
ಹ್ಮ್.
ಬರೀ ಮಾಮೂಲು ಬ್ಲೌಸು ಅದ್ರನ್ನ ಸ್ವಲ್ಪ ಮರ್ತ ಬಿಟ್ಟಿನ್ ಆಗ್ಲೆ.
ಹ್ಮ್.
ಆಲೆ ಬಿಟ್ಟು ವರ್ಸಾಕಕ್ ಬಂತು. ಹಂಗೆ ಹೊಲ್ಕಂತಿದ್ರೆ ಸ್ವಲ್ಪ ನೆನಪಿರ್ತಿತ್ತು.
ಇವ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಿಯಾ.
ಸುಮ್ಮನೆ ಡ್ರೆಸ್ ಹೊಲ್ಕಂತದೇ ನೀನು ಏನೇ ಡ್ರೆಸ್ ತಗಂಡತ್ತಿದ್ಲು ನಮಮ್ಮ.
ಹ್ಮ್.
ಡ್ರೆಸ್ ಹೋಲ್ಕೊಂತದೀನಿ.
ಎಷ್ಟು ಡ್ರೆಸ್ಸು.
ಆ ಎರಡು ಎರಡು ಜೊತೆ ಸೇರಿ ಐನೂರು. ನೀನ್ ಹೇಳ್ದಲ್ಲ ನಮ್ಮ ಅಣ್ಣ ತಂದರ ಅಂತಂತ. ಬ್ಲ್ಯಾಕ್ ಡ್ರೆಸ್ ಅವತ್ತು ಕಾಲೇಜಾಗ ತೋರ್ಸಿ ಅಂ.
ಹ್ಮ್ ಹ್ಮ್ ಇನ್ನೂರ ಐವತ್ತ ಇನ್ನೂರ ಐವತ್ತಾ ಅವು.
ಹಾ.
ಮಾ ಎಂಟನೂರು ರೂಪಾಯಿ ಒಂದಕ್ಕ. ಫುಲ್ ಫ್ಲ್ಯಾಟ್ ಅನ್ ಹ್ಞ ಫುಲ್ ಫ್ಲ್ಯಾಟ್ ಅಂದ ಹ್ಞ.
ಹ ಹಾ ನಂದ ಕಾಟನ್ ಅಲ್ಲಾ ಪಾಲಿಸ್ಟರ್ ಅಲ್ಲಾ ಒಂತರಾ ಐತದ ಬಟ್ಟೆ.
ಹ್ಮ್.
ಬಂದರ ಹತ್ರ ಬೇಸ್ ಅಂತ ಹೇಳಿ ತಗೊಬಿಟ್ಟಳ ನಮ್ಮ ಅಮ್ಮ ನಾನುನು ಇದ್ದಿಲ್ಲ.
ಬೆಂಗಳೂರಿಂದ ತಂದಿದ್ದೆ ನಾನ್.
ನಾನ್ ಕಂಪ್ಯೂಟರ್ ಕ್ಲಾಸಿಗೆ ಹೋಗೀನಿ ಬರು ಅಷ್ಟತಿಗೆ ತೊಗೊಂಬಿಟ್ಟರಾ ಬೆಂಗಳೂರಿಂದ ತಂದಿದ್ರ.
ಹೂಂ ಬೆಂಗಳೂರಿಂದ ತಂದಿದ್ದ.
ಹ್ಮ್.
ಆತ ತಂದರೆ ಅಲ್ಲೇ ಇಂದ ತರೋದು ನಾ ನಾವ ಅಲ್ಲೇ ಇದರ ತೊಗೊಂಡ.
ಹ್ಮ್.
ಅದಕ್ಕಮ ಯಾವದಾದ್ರು ಎಕ್ಸಾಮ್ ಹಾಕಿದಿಯಾ.
ಎಕ್ಸಾಮ್ ಯಾವದರ ಹಾಕಿಲ್ಲ ನೆಕ್ಸ್ಟ್ ಮಂತ್ ಕೆ ಎಸ್ ಹಾಕ್ ಬಿಡ್ತಾರಾ. ಅದನೇ ಹಾಕಬೇಕು.
ಸ್ಟೇಟಸ್ ಮತ್ತೆ ಆಗ್ತಾಯಾ.
ಕೇಳಸಟ್ಟು.
ಇಂಜಿನಿಯರ್ ಬಂದಿಲ್ಲ ಅಲ್ಲ ಇನ್ನ.
ನೀನ್ ಹಾ.
ರಿಸಲ್ಟ ಬಂದಿಲ್ಲಲ್ಲಾ ಇನ್ನ ಅಂದೆ.
ಅದು ಎನೇ ಇಟ್ಟಿದಿನೀ ನೆಟ್ ದಲ್ಲ ಬರ್ದಿದ್ದು ಇದು ಕೆಸೆಟ್ ಬೇರೆ.
ಹ್ಮ್.
ಅದನ್ನ ಹಾಕಬೇಕು.
ಬಿಟ್ಟಾರಾ ಸ್ವಲ್ಪ.
ಮೊನ್ನೆದ ಮೊನ್ನೆ ಸರಿ ಪೇಪರ್ ಈಸಿ ಇತ್ತು. ಬಾಳ ಈಸಿ ಇತ್ತು ನಾವು ನಾವ್ ಓದಿಲ್ಲ.
ಹ್ಮ್.
ಪೇಪರ್ ಚೆನ್ನಾಗಿತ್ತು ನೆಕ್ಸ್ಟ್ ಟೈಮ್ ನಾವ್ ಓದಿದ್ರೆ ಪೇಪರ್. ಕಷ್ಟ ಇರ್ತ ಹಂಗ ಆಗ್ತದ ಏನು.
ಹಂಗೆ. ಶೃತಿ ಹ್ಮ ಶೃತಿ ಅಕ್ಕಾ ಹೆಂಗ್ ಬಂದಲ್ಲ ಅಂತ.
ಶೃತಿ ಅಕ್ಕಾ ಅಂದ ಏನ್ ಕೇಳಿಲ್ಲಾ ಅವರ ಮಾತಾಡ್ಸೋದಿಲ್ಲ.
ಹ್ಮ್ ಹೌದ ಅಲ್ಲಾ. ನಮ್ಮ ಜೋಡಿ ಕೂಡ ಮಾತಾಡಲ್ಲ ಇವಾಗ.
ಹಾ.
ನನ್ನ ಜೋಡಿಗಳ ಮಾತಾಡಲ್ಲ ನಾನ್ ಆಗಿ ಮಾತಡಾಸತ್ತ ಹೂ ಅಷ್ಟೇ ಸೈಲೆಂಟ್ ಆಗ್ತಾತಾಳ.
ಅಷ್ಟೇ ಈಗ ಅವರ ಏನಂದ್ರು ಅನ್ನಸ್ಕೊಂಡು ಮಾತಾಡ್ಬೇಕಂಬದ ಏನಿಲ್ಲ ನನಗೆ.
ಹ್ಮ್.
ಇಷ್ಟ ಇಷ್ಟ ಇದ್ದಾರ ಮಾತಾಡಸಲ್ಲಿ ಇಲ್ಲಾಂದ್ರೆ ಬಿಡ್ಲಿ ಅಷ್ಟೇ.
ಹ್ಮ್.
ಅವತ್ತ ಲಾಸ್ಟ್ ಮತ್ತೆ ಮಾತಾಡ್ಸಿಲ್ಲ. ಅವತ್ ಹಂಗೆ ಸ್ವಲ್ಪೊತ್ತಗೆ ಸ್ಟೇಟಸ್ ಕೂಡ ಹಾಕಬಿಟ್ಟಳ ಹಂಗ ಹಿಂಗ ಹಿಂಗ ಎಲ್ಲಾ.
ನೋಡದೇ ನೀನು.
ನಾನ್ ನೋಡಕ್ ಹೋಗಿಲ್ಲ ಅಮಯು ನಾನ್ ನೋಡಕ್ ಹೋಗಿಲ್ಲ ಮ್ಯೂಟ್ ಮಾಡಿದ್ದ ನಾನು. ಏ ಜಗ್ಗಿ ಸಿಟ್ಟ್ ಬಂದಿತ್ ಅವತ್ತ ಹ್ಮ್. ಜಗ್ಗಿ ಸಿಟ್ಟ್ ಬಂದ ಬಿಟ್ಟಿತ್ ಅವತ್ ನನಗ್ ಅದಕ್ಕೆ ಮ್ಯೂಟ್ ಮಾಡಿ ಇತ್ಬಿಟ್ಟೆ.
ಮ್ಯೂಟ್
ಹ್ಮ್ ಮ್ಯೂಟ್ ಮಾಡಿದ್ದೆ ಅವತ್ತು ಅವತ್ ನೋಡ್ಲಿಲ್ಲ ನಾನು. ಗೌರಿ ಯಾರೋ ಅಂದ್ರು. ಸ್ಟೇಟಸ್ ಎಂಗ ಇಕಳಕ್ಕ.
ಹ್ಮ್.
ಅಂತಾ. ಭೂಮಿಕಾ ಗೌರಿ ಅಂದ್ರು.
ಎಕ್ಸಾಮ್ ಪ್ರಿಪೇರ್ ಆಗ್ತಿ ಹಂಗಾದ್ರೆ.
ಆಗ್ಬೇಕು ಆರ್ಜೆ ಸರ್ದ ಐತಲ್ಲ ನೆಕ್ಸ್ಟ್. ಏನ್ ಪ್ರಿಪೇರ್ ಆಗೋದಿಲ್ಲ ಮನೆಲ್ ಇದ್ರೆ ಅಷ್ಟೇ.
ಹ್ಮ್ ಅಗೋ
ನಾಳೆ ಎಕ್ಸಾಮ್ ಐತ ಅಂದ್ರೆ ನಮ್ದಷ್ಟೇ.
ಹ್ಮ್ ಸುಮ್ ಆದ್ ಹಂಗದ್ರೆ.
ಹ್ಮ್ ಹಂಗ ಎರಡ ಎಕ್ಸಾಮ್ ಮುಗದಬುಟ್ಟು.
ಹ್ಮ್ ಎಕ್ಸಾಮ್ ಮುಗಿದು ಅಯ ಏನ್ ಎಕ್ಸಾಮ್ ಬರ್ದೀ ಅನ್ನದೆ ಗೊತ್ತಿಲ್ಲ ಗೊತ್ತಾಗ್ಲಿಲ್ಲ.
ಹೆ ಏನು.
ಏನ್ ಎಕ್ಸಾಮ್ ಬರ್ದೀವಿ ಅನ್ನೋದೇ ಗೊತ್ತಾಗಲಿಲ್ಲ ಅಂದೆ.
ಏನ್ ಬರ್ದಿಲ್ಲ ಅದ್ರಗನ ಸುಮ್ನೆ ನಾಳೆ ಐತೆ ಬೆಳಗ್ಗೆ ಓತಿನಿ ನಾನ್ ಮೂರ್ ಗಂಟೆ ಎಲ್ಲ.
ಹ್ಮ್ ಹ್ಮ್.
ಏನ್ ಬರ್ದಿಳ ಅದ ಸಾರದ ಇಷ್ಟನ್ ಸಾರದ
ನಾನು ಭೂಮಿಕಾ ಸ್ಟೋರಿ ಹೇಳಿದ್ ಬರ್ದಿನಿ.
ಹ್ಮ್ ನಾನ್ ಕೇಳಿದ್ರೆ ನನಗ್ ಗೊತ್ತಿಲ್ಲ ಸ್ಟೋರೇ ಗೊತ್ತಿಲ್ಲ ಅಂದಲಕ್ಕಿ.
ನೀನೇ ಹೇಳ ಗೊತ್ತಿದ್ರೆ ಅಂದ್ಲು.
ಹ್ಮ್.
ಸುಮ್ಮ್ ಆಗ್ ಬಿಟ್ನಿ ಅಲ್ಲಿಗೆ. ನಾನ್ ಬಂದ್ರೆ ಬರತಿನಿ ಯಾರನ್ನ ಕೇಳಿದ್ರೆ. ನನಿಗ ಹೇಳ್ಕೊಟ್ರೆ ಬರೀಬೋ ಅವ್ರು ಗೊತ್ತಿದ್ದು ಗೊತ್ತಿಲ್ಲ ಅಂದಬಿಟ್ರೆ ಇನ್ನೊಂದ ಸರಿ ಕೇಳಂಗಕ್ಕದ.
ಹ್ಮ
ಹಿನ್ನೊಂದ ಸಲ ಅಂತ ಬಾಯಿ ಬಿಟ್ ಕೇಳಂಗೆ ಆಕಲ್ಲ ಗೊತ್ತಿದ್ದು ಬರೀತಿನಿ. ಗೊತ್ತಿಲ್ಲ ಅಂದ್ರೆ ಸುಮ್ನೆ ಇದ್ ಬಿಡ್ತೀನಿ ಹ ನನ್ ಕೈಲಿ ಎಷ್ಟ ಆಗತ್ ಅಷ್ಟ ಬರೀತಿನಿ. ಆದ್ರೂ ನಂದೇ ಸಿಕ್ಸ್ಟಿ ಫೈವ್ ಆಗೈತ್ತೆ.
ನಿಂದಾ.
ಹ್ಮ್ ಅಕಿದ ಸಿಕ್ಸ್ಟಿ ನೈನ್ ಆಗೈತೆ.
ಹ್ಮ
ಮತ್ತ ಅವ್ರ ಮನೇಲ ಎಷ್ಟ ಜನ ಸಪೋರ್ಟ್ ಮಾಡ್ತಾರ ಗೊತ್ತಾ ಹ್ಮ.
ಸಿಕ್ಸ್ಟಿ ಟು ಮೇಲೆನೆ ಇರ್
ಹ್ಮ್ ಮತ್ತ ಅದೇ ಫಿಫ್ಟಿ ನೈನ್ ಆಗೇತ್ ಸಿಕ್ಸ್ಟಿ ಫೈವಾ ಏ ಇಲ್ಲ ಫಿಫ್ಟಿ ಅ ಏಟ್ ಏನ್ ಆಗೇತ್ ನೋಡ. ಹ್ಮ್
ಹ್ಞ ಸಿಕ್ಸ್ಟಿಫೈವ್
ಅಲ್ಲ ಎಷ್ಟ್ ಚೆನ್ನಾಗಿಲ್ ಬಿಡು ಅವ್ರ ಮನ್ಯಾಗ ಎಷ್ಟ್ ಚೆನ್ನಾಗಿ ಹೇಳ್ಕೊಳಕದ್ರ ಗೊತ್ತ ಆಕೇ ಹೆಳ್ಸ್ಕೊ ಮಕ್ಕಲ್ಲ
ಹು
ನಮ್ಮನಿಗೆ ನಂಗೆ ಹೇಳ ಹೇಳೋರ್ ಇದ್ದಿದ್ರೆ ನಾವು ಎಳ್ಸ್ಕೊತಿದವಿ ಬೇಸು ಕಂಪ್ಲೀಟೇ ಇದೆ ಟೆನ್ ಮಿನಿಟ್ಸ್